ಇದ
ಹಾಯ್
ಹ್ಮ
ಏನ್ ಮಾಡತಿ
ಅ ಏನಿಲ್ಲ
ಸುಮ್ಮಕುಂತಿಎನ.
ಮತ್ತ.
ನಿನ್ನೆ ಫುಲ್ ಜೋರ್ ಮಳಿ ಬಂತು ನಮ್ ಕಡೆ.
ಹೌದಾ
ಹಾ
ಬೆಂಗಳೂರು .
ಬೆಂಗಳೂರ್ನಾಗೂ ಆಗೈತೆ.
ಹಾ ಬೆಂಗ್ಳೂರ್ನಾಗು ಫುಲ್ ಜೋರ್ ಮಳಿ ನೆಂತ ಹೇಳ್ತಾನೆ.
ಛಲೊನಾ ಮತ್ತ ಇವತ್ತು ಫುಲ್ ಮಾಡ ಆಗೈತಿ.
ಹಾ ಇಲ್ಲುನು ಅಷ್ಟೇಲ್ಲೆವ ಜೋರಂತ ಹೇಳೇನಿಲ್ಲಾ.
ಹಾ ಹಾ.
ಹ್ಮ್ ಒಂದು ಲೆವೆಲ್ ಗ ಅದ ಅಸ್ತೆ ಮಳಿ.
ಬರ್ಬೇಕ ಈಗ ಮಳಿ ಬಾಳ ಜೋರಗಿ.
ಹಾ.
ಮತ್ತ.
ಮತ್ತೆ ಸಮ.
ಹಾ ಏನ ಇಲ್ಲ ವೀಕೆಂಡ್ಗ ಮತ್ತ್ ಹೋಗ್ಬೇಕ.
ಹ್ಮ್.
ಎಲ್ಲಾನ ಹೊರಗ. ನೋಡೋದ. ಪೇನ ಆಗತ್ತಂತ ಹೇಳ್. ಮನಸ್ ಬಂದಂಗ ಮಾಡ್ಬಿಟ್ರ ಮುಗಿತ್.
ಹ್ಮ್.
ಬ್ಯಾಸರ ಆಗತ್ ಕುತ್ ಕುಂತ. ಎಷ್ಟಂತ ಕುಂದ್ರಾಕ ಆಗತ್ತ.
ಸ್ವಲ್ಪ ಹೊರಗಡೆ ಹೋದ್ರ ಏನ ಅನ್ಸಲ್ಲಾ.
ಹ್ಮ್ ಹೌದ.
ಟೈಮ್ ಪಾಸ್ ಆಗ್ತದೆವ. ಈಗ್ ಮಳಿಗಾಲಾ ಬಂತಂದು ಅದು ಒಂದ. ಪ್ರಾಬ್ಲಮ್ ಹೊಲೊ ಹೊರಗೆ ಹೋಗೋದ ಆಗಲ್ಲಾ.
ಉಂಗ್ಲಿ ಇಲ್ಲೇ ಇಲ್ಲ ಇಲ್ಲ ಪ್ರಾಬ್ಲಮ್ ಏನಿಲ್ಲಾ. ಛಲು ಆಗತ್ತು ಬಾಳ್ಯದ.
ಹ್ಮ್.
ನಮಗ್ ಗೊತ್ತಲ್ಲ ನಿಮಗ್ ನಮ್ ಕಡೆ ಹೆಂಗ ಅಂತ ಹೇಳಿ.
ಹ್ಮ್.
ವೇಟ್ ಮಾಡಾತ್ತೇವೆ ನಾವ.
ಹ್ಮ್.
ಏನ ಅತ್ತಾರೆ ಗೊತ್ತಿಲ್ಲಾ ಬರ್ಲಿ. ಜೋರ್ ಮಳಿ ಬರ್ಲೆ ನೋಡೋದ. ಏನಾಗತ್ತ.
ಹ್ಮ್.
ಅಲ್ಲಂತ್ರು ಏನ ಇನ ಇಲ್ಲಲ್ಲ.
ಇಲ್ಲಿ ಅಷ್ಟೊಂದು ಇಲ್ಲಾ ಇಲ್ಲೇನು ರೇನಿಂಗ್ ಇರಲ್ಲ ಬಟ್ ಹೆವಿ ಕೋಲ್ಡ್ ನಿನ್ನೆಯಿಂದ ಇಲ್ಲಿ.
ಹಾ ಹಾ ಹಾ.
ಹ್ಮ್. ಅದಕ್ಕ. ತರ.
ಮತ್ತೆಂತ ಸಮಾಚಾರ.
ಮತ್ತೆ ಹೇಳಬೇಕ.
ಇಲ್ಲ ಮಾರ್ನಿಂಗ್ ಇಂದ ಕು ಸಂಜೆ ತಕ ಕುಂದರುದು ಅದೇ ಭ್ಯಾಸ್ರ
ಹ್ಮ್.
ಯಾವಾಗರ ಮನಸ ಬಂದ್ರ ಹೊರಗ ಹೋಗೋದು.
ಹ್ಮ್.
ಕಾಫಿ ಟೀ ಅನುಕೊಂತ.
ಹ್ಮ್.
ನಿಮ್ದ.
ಹ್ಮ್.
ನಿಮ್ದೇನು ಮತ್ ಮಾರ್ನಿಂಗ್ ಇಂದ ಸಂಜೆ ತನಕ ಎಂತ ಮಾಡತ್ತಿ.
ಏನಿಲ್ಲ.
ಸೇಮ.
ಹ್ಮ್.
ಸೇಮ್ ಕುಂದ್ರುದು ಅಷ್ಟೇ ಬರೆ.
ಹಾ ಸೇಮ.
ಹ್ಮ್ ಹ್ಮ್. ಆದ್ರೂ ಬ್ಯಾಸರಾಗುತ್ತ ಕುಂತ ಕುಂತ ಎಷ್ಟಂದ ಕುಂದರಾಕ ಆಗತ್ತ ಹೇಳ.
ಹ್ಮ್ ಹ್ಮ್.
ಹಾ ನಿನ್ನೆ ಇದ್ದು ಬಿಡು ಬಾಳ.
ಹ್ಮ್ ನನಗ್ ಗೊತ್ತೇ ಇಲ್ಲ.
ಒಂದಾದ್ಮೇಲೆ ಒಂದ್ ಒಂದ್ ಆದ್ಮೇಲೆ ಒಂದ ಕಂಟಿನ್ಯೂ ಬರತಿದ್ವು.
ಹೌದಾ.
ಹಾ ಹೌದ ಅಲ್ ನೋಡ್ಲಾ ನಿನ್ನೇದ.
ಹ್ಮ್ ನಾ ತಗೊಂಡಿದ್ದ.
ಹ್ಮ ಓಕೆ. ಅಂದ್ರೆ ಅದ ಕೌಂಟೇನ್. ಆ ಹಾಡ್ ಮಾಡಿಲ್ಲ.
ಹ್ಮ್ ಏನ್ ಮಾಡಾರೆನ ಗೊತ್ತಿಲ್ಲ.
ಓಕೆ.
ಬಟ್ ಎಷ್ಟೊಂದು ಫಿಂಗ್ ಲವ್ ಇನ್ ಮಾಡಾರಲ್ಲ.
ಹ್ಮ್ ಹ್ಮ್ ಹ್ಮ್.
ನನಗ್ ರಾತ್ರಿ ಹತ್ತುವರೆಗ ಮಾಡಿದ್ದ ಮೆಸೇಜ್.
ಹೌದನ್ನ ನೋಡಿದ್ದಿ ನಾನ.
ಎಕ್ಸ್ಪ್ಲೈನ್ ಅಂತ ಹೇಳಿ ಎಲ್ಲಿ ವಾಟ್ಸ್.
ವಾಟ್ಸ್ಪ್ ಓಕೆ ಕೆ ನನ್ಕೊಂಡ ಟೀಮ್ಸ್ ಹ ಒಂದ್ ಮಾಡಿದ್ದಲ್ಲ. ಟ್ಯಾಗ್ ಮಾಡಿ.
ಏನಂತ.
ಎಡಿಟ್ ಎಡಿಟ್ ಇತ್ತ ಅಂತ ಹೇಳಿ. ಅದಾತ ಬಿಡ ಅದದ. ಇಲ್ಲಿಗ.
ಹ್ಮ್ ಅದಕ್ಕ ನಾನು ಮತ್ತೆ ಏನು ಇದ ಮಾಡ್ಲಿಲ್ಲ. ರಿಪ್ಲೈನೇ ಕೊಟ್ಟಿಲ್ಲ ರಾತ್ರಿ ಜಲ್ದಿ ಮಲ್ಗಿದ್ವಿ ನಾವು ನಿನ್ನೆ. ಕಲಿ ಮತ್ತೆ ಬೇಕ. ಜರಾಗಿತಾ. ಅಲ್ಲಿ ನೋಕಂತವ. ಕ್ಲೈಮೇಟ್ ಅಲ್ಲಾ ಕ್ಲೈಮೇಟ್ ಸ್ವಲ್ಪ್ ಬಿಸಿಲು ಇತ್ತ ಅಂದ್ರ ತಲಿ ಓಡ್.
ಹ್ಮ್.
ಇದು ಸ್ವಲ್ಪ ಕ್ಲೈಮೇಟ್ ಅಷ್ಟ ಇದು ಇಲ್ಲ ಅಲ್ಲ.
ಹ್ಮ ಆ ಟೈಮ್ ತಲೆ ನೋಡ್ತಾತಿ. ತಲೆನೋವು ಆಗುತ್ತಾ. ಎರಡು ಆಗುತ್ತೆ. ನೆನ್ನೆ ನಾನನ್ ನೋಡಿದ್ನ ಎಷ್ಟ ಮೆಸೇಜ್ ನೋಡಿ ಸುಮಾ ಕುಂತು ಬಿಟ್ಟೆ ನಾನು.
ಹ್ಮ್.
ಬೇರೆದವ್ರಿಗೆ ಹೇಳಿದ್ದ ಮಾಡೋ ದಿಕ್ಕ.
ಹ್ಮ್.
ಅ ಗೊತ್ತಾಗುವುದಿಲ್ಲ ಏನಿಲ್ಲ.
ಹ್ಮ್.
ಮತ್ತೆ.
ಮತ್ತೆ ಹೇಳ್ಬೇಕು.
ಏನಲ್ಲಿಲ್ಲ ನೀವ ಹೇಳ್ಬೇಕ್ರಿ.
ಹ್ಮ್.
ವೀಕೆಂಡ್ ಒಳಗ ಏನ್ ಮಾಡ್ತೀರಿ.
ಏನು ಪೂಜೆ ಮಾಡೇನಲ್ಲ.
ವೀಕೆಂಡ್ ವೀಕೆಂಡ್ ಒಳಗೆ ಏನ್ ಮಾಡ್ತೀರಂತೆ.
ವೀಕೆಂಡ್ ನೋಡ್ಬೇಕ ಈ ಸರಿ ಪ್ಲಾನ್ ಏನ್ ಮಾಡ್ಬೇಕು.
ಹಾ.
ಇನ್ನೇನೆ. ಪ್ಲಾನ್ ಇಲ್ಲಾ.
ಹ್ಮ ಹ್ಮ್.
ಏನ ಆಗ್ತದ್ ನೋಡ್ಬೇಕೊ.
ಹಾ ಪ್ಲ್ಯಾನ್ ಇದ್ರೆ ಹೇಳ್ರಿ ನಾವು ಬರ್ತೇವ.
ಹೌದಾ ಬರೀ ಬರೀ ನೀವು ಬನ್ನಿ ಪ್ಲ್ಯಾನ್ ಮಾಡೋಣ.
ಹಾ ಹಾ ಬರ್ತೆವ ಬರ್ತೆವ ಶೋರ್.
ಹ್ಮ.
ಕರ್ಕೊಂಡ ಹೋಗಾಕ್ ನೋಡ್ರಿ ಓಕೆ.
ಮುತ್ತು ಎಲ್ಲಾ.
ಏನ ಆತ.
ಹೋಗ್ತೇವಿ ಕರ್ಕೊಂಡ.
ಹಾ ನಾವ ಇನ ಸಣ್ಣ ಹುಡ್ಗುರ ಈಗಿನ ಟೆಂನ್ತ. ಟ್ವೆಲ್ತ್ ಹಹಹ್ಹ್.
ಅರಾಮ ಸೇ.
ಹಾ ಓಕೆ ಥ್ಯಾಂಕ್ ಯು ನೀವ್ ಅಷ್ಟ ಠೈದ್ರಿಲ್ಲಾ ಸಾಕ್ರೀ.
ಹ್ಮ್.
ಅದ್ರೂ ಒಂದ್ಸಲ ಬರ್ತೇವ್ರೀ. ಛಲೋ ಐತ ಅದು.
ಹ್ಮ್. ಪ್ಲ್ಯಾನ್ ಮಾಡ್ಬೇಕ ಅಕ್ಷಯ ಈ ಸೈಡ್ ಯಾಕಂದ್ರ ಭಾಳ ದೂರ ದೂರ ಒಳಗ ಒಳಗ ಈ ಥರಾ ಇರ್ತಾವಲ್ಲಾ.
ಹಾ.
ಸ್ವಲ್ಪ್ ಪ್ಲ್ಯಾನ್ ಮಾಡಿದ್ರ ಸರಿ ಆಗೊತ್ತೊ.
ಹ್ಮ್. ಬೇಸರ್. ಮತ್ರ್ಯೇ.
ನತ್ತ.
ಹೆಂಗ ಇತ್ತ ನಿಮ್ಮ್ ಊರ.
ಬ್ಯೇಸ್.
ಏನ ಆತೋ.
ಬೆಸ್ಟ್ ಅಂದೆ.
ಬೆಸ್ಟ್ ಓ. ಖೆ ಕೆರಿ ಕಾಡ್ ಅವ ಎಲ್ಲಾ.
ಹ್ಮ.
ಕಾಟ ಐತ್ ಒಯಿತ್ತೇನಿ. ಫ್ಟಾರೆಸ್ಟ ಏರಿಯಾ.
ಹಾ ಇನ್ ಪೂರ್ತಿ ಸ್ವಲ್ಪ ರೋಡ್ ಎಲ್ಲ ಇಲ್ಲಿ ಛೆನ್ನಾಗಿರದಿಲ್ಲಾವ.
ಅಹ್ಮ್ ಹ್ಮ್.
ಮತ್ತೆ ಒಂಥರಾ ವ ಎಲ್ಲಿ ಇದಂಗ ಕೊಡ್ತೇವೆ ಅಂದ್ರ ಇದಲ್ಲ ನಿಮ್ದ ಲೇಕ್ ಬಾಜು ರೋಡ ಅದಲ್ಲಾ.
ಹ ಹಾ.
ಆ ತರನೇ ಎಲ್ಲ ಕಡೆನೂ ರೋಡ್ ಇರದು.
ಓಹ ಸೇಮ ಈಗಂದ್ರು ಕಾಮನ್ ಆಗ್ಬಿಟ್ಟೖತ್ ಕರ್ನಾಟಗಳು ಅಂದ್ರೂ ಡೆವಲಪ್ಮೆಂಟ್ ಅಂದ್ರೂ ಚಲೋ ಐತಿ.
ಹಾ
ಹ್ಮ್
ಬಟ್ ಏನೋ ಇದೇ ಡ್ರೈವ್ ಮಾಡೋರಿಗೆ ಅಥವಾ ಓಡಾಡೋರಿಗೆ ಈಸಿ ಗೋಯಿಂಗಿಲ್ಲಲ್ಲ. ಆಮೇಲೆಲ್ಲಿ ಮೇನ್ ಅಂದ್ರೆ
ಹ್ಮ್
ಫುಲ್ ರಿಂಗ್ ರೋಡ್. ಹೆಂಗ ತಾಲ್
ಅದು ಕರ್ನಾಟಕ ಮ ತ್ತು ಆಂಧ್ರಾಗ ಬಾರ್ಡ್ರೊಳಗೆ ಇದಂಗ್ಲ ಹೊಸ್ ಪ್ಪಿಟ ಏನಿಲ್ಲ.
ಬಾರ್ಡರ್ ಬಳ್ಳಾರಿ.
ಬಾರ್ಡರ್ ಬಳ್ಳಾರಿ ಏನಾ? ಅಂದ್ರ ಹೊಸ್ ಪೇಟಿಂದ ಬಳ್ಳಾರಿ ಎಷ್ಟು ಕಿಲೋಮೀಟರ್ ಆಗುತ್ತೆ.
ಮತ್ತು ಒಂದವರೆ ಎರಡ್ ತಾಸಾಗ್ಬೋದು.
ಎರಡು ತಾಸೇನಾ ಓಕೆ ಹೋದ್ರು ಬಸ್ಸ ಹಂಗ ರೋಡೆಲ್ಲ. ರೋಡೆಲ್ಲ ಚಲೋ ಇದ್ಲು.
ಹಾ ಬೆಸ್ಟ್ ಅದ.
ಹ್ಮ್ ಹ್ಮ್ ಹ್ಮ್ ಅದೊಂದು ಚಲೋ ಇದ್ರ ಸಾಕ್. ಕ ಆರಾಮ್ಸೆ ಎಲ್ಬೇಕಾದ್ರು ಹೋಗ್ಬೋದು ಒಂದೊಂದ್ ಕಡೆ ಏನಾದ್ರೂ ಬಾಳ ಇದ್ದಿತ್ ಅಂದ್ರ ತ್ರಾಸಾಗತ್ತ್.
ಬಟ್ ಹೊಸಪೇಟ್ದು ಪ್ರಾಬ್ಲಮ್ ಏನಂದ್ರ ಸಿಟಿ ಎಂಟ್ರಿ ಆಗ್ಲಿ ಟಿನೆ ಒಂದು ಹದ್ನೈದು ಇಪ್ಪತ್ತು ನಿಮಿಷ ಈ ಗಂಗಾವತಿದೆಲ್ಲ ಹೆಂಗದ? ಸಿಟಿ ತ್ರ ಆಗ್ಬೇಕಂದ್ರೆ ಒಂದು ಟೂ ತ್ರೀ ಮಿನಿಟ್ಸ್ನ ಸಿಟಿ ಎಂಟ್ರ್ ಆಗ್ಬಿಡ್ತೀನಿ ಡೈರೆಕ್ಟ್.
ಈಗ ಸಿಟಿ ಎಂಟ್ರಿ ಅಲ್ಲ ದೊಡ್ ದೊಡ್ಡ ಸಿಟಿ ಎಂಟ್ರಿ ಆಗೋದ ಅಂದಂದು ಸ್ವಲ್ಪ ಲೇಟ್ ಆಗೋದಾ.
ಹಾ ಬಟ್ ಹೊಸಪೇಟೆಯಿಂದ ಎಂಟ್ರಿ ಆಗ್ಬೇಕಪ್ಪಾ ಅಂತ ನಂದ್ರರು ನಾವು. ಬಹಳ ಇದು.
ಅದು ಹೊಸಪೇಟೆ ಕಡೆ ಎಲ್ಲ ಜಾಸ್ತಿ. ಟ್ರಕ್ಗಳು ಜಾಸ್ತಿ ಅನ್ಸುತ್ತೆ.
ಹಾ ಟ್ರಕ್ಕು. .
ಎಲ್ಲ ಅಲ್ಲಿಂದ ಬರ್ತ ಬಳ್ಳಾರಿ ಇದ್ರು ಆದ್ರ ಅದ ದಾಟ ಬರ್ಬೇಕಲಾ ಬಳ್ಳಾರಿಯಿಂದ.
ಹ್ಮ್.
ಈ ಸೈಡ್ ಎಲ್ಲ ಬರೋದತ್ತಂದ್ರ ಹುಬ್ಬಳ್ಳಿ ಕಡೆದು ಬರೋದತ್ತ ಅ್ರ.
ಹಾ ಹಿಂಗಾಗಿ ಸ್ವಲ್ಪ.
ಹ್ಮ್ ಹ್ಮ್ ಹ್ಮ್. ಓಕೆ. ಆದ್ರೂ ಚಲೋ ಬಿಡ ಒಂದ್ ಕಡೆ. ನೀರಿಂದೆಲ್ಲ ಇಶ್ಯು ಏನಿಲ್ಲಲ್ಲಿ. ಹಾ. ಅದು ಇಂಪಾರ್ಟೆಂಟ್.
ಅದೆಲ್ಲಾ ಏನು ಇಲ್ಲ ಆರಾಮಲ್ಲ.
ಹ್ಮ್ ಹ್ಮ್ ಹ್ಮ್. ಚಲೋ ಇದ್ದ ಸರ್ ಯಾರ ಯ ಸಿಟಿ ಹೋಗ್ಬೇಕಾಾರ.
ಹ್ಮ್ ನಂಗ್ ಸೈಡ್ ರಾಯಚೂರು ಮುದ್ಗಲ್ಲ ಸೈಡ್. ಪರದಾಾಗ.
ರಾಯಚೂರ್ ಒಂದ್ ಎರಡ್ ತಾಸ ದಾರಿ ಬೇಕಾಗಿದ್ದೇನು ಆ ಊರಿಂದ.
ಇಲ್ಲ ಇಲ್ಲ ಜಾಸ್ತಿ ಗಂಗಾವತಿ ಇತ್ತಲ್ಲ ಅಲ್ಲಿ್ರಿಂದ ಒಂದ್ ಮೂರ್ ತಾಸ ಇತ್ತು ಬಟ್ ಇದ್ರಂದ ಏನದ ಒಂದ್ ಐದಾರ ತಾಸ ಬೇಕು.
ಅದು ಸಿಟಿ ಚಲೋ ಐತೆ. ಹ್ಮ್ ಹ್ಮ್ ಹಂಗಿದ್ರೆ ಚಲೋಣ ಬಿಡ. ಏನ್ ಪ್ರಾಬ್ಲಮ್ ಇಲ್ಲ ಅಂತ. ಹೌದ.
ಹ್ಮ್.
ನಾವ್ ಬರೇ ಊರ್ ಹೆಸರು ಕೇಳ ಹೊರ್ತಾ ಇಲಿಲ್ಲ ಹೋಗೇ ಅಲ್ಲಿನ ತಿನಕ.
ಹ್ಮ್.
ನಿಮ್ಮೂರು ಕಡೆನೂ ಬಂದಿಲ್ಲ.
ಹ್ಮ್.
ಲಾಸ್ಟ್ ನ ಗೆ ನಾವು ಹೋಗಿದ್ದು ಹಾವೇರಿ.
ಹ್ಮ್
ಬೈಕ್ ಮೇಲೆ ಒಬ್ಬಾಮ ಪೂಡಷ್ಟ.
ಹ್ಮ್
ಒನ್ ಬೆಂಗ್ಗಳೂರ್ ಅದು ಬಿಟ್ರ. ಯಾವಿಲ್ಲ ಬರ್ತ ತ್ತೆ
ಹ್ಮ್ ಹ್ಮ್
ಪಾರ್ಟಿ ಮಾಡನ್
ಹ್ಮ್
ಮತ್ರಿ
ನಾ ಹೇಳ್ಬೇಕು
ಏನಿಲ್ ನೋಡ್ರಿ. ಕುತ್ ಕುಂತ ಅಂದ್ರ ಬ್ಯಾಸರ ಆಗತತಿ
ಹ್ಮ್
ಏನಾದ್ರು ಮಾಡಿದ್ರೆ ಬೈತಾರ್ರಿ.
ಹ್ಮ್
ನಿಮ್ದ ಚುಲೊ ನೋಡ್ರಿ ಆರಾಮಸೆ.
ಹ್ಮ್ ಹಗೆ ನಮಗ್ ನಿಮ್ದ ಚಲೋ ನಿಮಗ್ ನಮ್ದ.
ಹಾ ಅದ ಅದೆ ಎಲ್ಲರಿಗು ಹಂಗ ಆಗರ್ತೇತಿ ನೋಡ್ರಿ ನಾವ್ ಅವ್ರಿ ಚಲೋ ಅಂತೆವೆ ಅವ್ರ ನಮ ಚಲೋ ಅಂತಾರ. ವಸ್ತ
ಅವ್ರವ್ರ ಲೈಫ ಅವರವ್ರ ನಮಗ್ ಬೆಳಗಾವ ಎಲ್ಲಾ ಚಲೋ ಅನಿಸ್ತದ ಸ್ವಲ್ಪ ಮಹಾರಾಷ್ಟ್ರಯನ್ ಫುಡ್ ಇದೆಲ್ಲಾ ಇರೋದಕ್ಕ ಸೈಡ್ ಏರಿಯಾಸ್ ಎಲ್ಲ ಸ್ವಲ್ಪ ಚಲೋ ಅತ ಕ್ವಾಲಿಟಿ ಅನಸತ
ಹ್ಮ್
ಈ ಸೈಡ್ ದವ್ರಿಗೆ ಇ ಕಡೆ
ನೇಚರ್ ಚಲೋ ಅನ್ಸದ್ರ ಸಾಕ ಆರಾಮ್ಸ ಏನ್ ಬೇಕ ಚಲೋ ಅಣಸತ್ ನೋಡ ನೇಚರ್ ಒಂದ ಇಂಪಾರ್ಟೆಂಟ್ ಆಗತ್ತ. ಬಟ್ ಈಗ ನೋಡ್ರಿ ಎಲ್ಲಾ ಕಡೆ ಗಿಡ ಕಡ್ಕೊಂತು ಅದನ್ನ ಕಡ್ಕೊಂತ ಇದಾರಿ.
ಹ್ಮ್ ಈ ಬೆಂಗಳೂರಿನ್ ಫ್ರೆಂಡ್ಸ್. ಸಾಗಿ ಆಗಿ ಆಗಿ ಎಲ್ಲಾ ಕಡೆ.
ಹ್ಮ್ ಸೇಮ್ ಅದು ಫಿಕ್ಸ್ ಆಯ್ತ ಹ್ಮ್
ಎಲ್ಲಾ ಕೆಫೆ ಎಲ್ಲಾ ಬೆಂಗಳೂರು ಎಲ್ಲಾ ಬ್ರಾಂಚಸ್ ಎಲ್ಲಾ ಕಡೆ ಓಪನ್ ಆಗ್ಲಿ ಅತಾವ್ ಈಗ್
ಹಾ ಎಲ್ಲಾರಗೂ ಪ್ರಾಫಿಟ್ ಮಸ್ತ್ ಮಾಡ ಕರೀಗ್ ಒಬ್ರಾದ್ಮೇಲೆ ಒಬ್ರಾ. ಮೊದ್ಲ ಕಾಲೇಜಿಂದ ಯಾರು ಕೆಫೆಗಿಫೆ ನ್ ಅಂತ ಯಾರು ಹೋಗ್ತಿರ್ಲಿಲ್ಲ ಈಗ ಕಾಲೇಜ್ ಮುಗಿದಮೇಲೆ ಎಲ್ಲಾರು ಕೆಫೆ ಕಡೆನ.
ಅ ಹ್ಮ್
ಅದೊಂದ ಫಿಕ್ಸ್ ಆಗ್ಬಿಟ್ಟೈತೆ.
ಹ್ಮ
ಮೊದ್ಲೆ ನೆಲ್ಲ ಏನ ಇರ್ತಿರ್ಲಿಲ್ಲ ಒಂದ್ ಸಣ್ಣ ಅಂಗಡಿ ಇರ್ದತೆ ಅಲ್ಲೇ ಕುರ್ಕುರಿ ಅನ್ಕೊಂತ ಸ ಅದ ಮುಗಿತ. ಅದಾದ್ಮೇಲೆ ಏನಿಲ್ಲಾ.
ಹ್ಮ್
ಈಗ ಬೇರೆನೈತಿ
ಇಲ್ಲಾ ದೊಡ್ಡ ದೊಡ್ಡ ಕೆಫ ದೊಡ್ಡದು ಒಂಥರಾ ದೊಡ್ಡ ರಾಯಿಲ್ ಲೆಕ್ಕ ಆಗ್ಲಿ ಅತದ.
ಹ್ಮ್
ಕಾಲೇಜ್ ಹುಡ್ಗುರಿ ಪಾಕೆಟ್ ಮನಿನೂ ಹಂಗೆ ನಮಗೆಲ್ಲಾ ಹತ್ತು ಇಪ್ಪತ್ತು ರೂಪಾಯಿ ಕೊಡ್ತಿ ಈಗಿನವ್ರಿಗೆಲ್ಲಾ ಎಡಸ್
ಹತ್ ಹತ್ ಇಪ್ಪತ್ತಲ್ಲ ಐದ್ ರೂಪೆ
ನ ನಾವಂತೂ ಒಂದ್ ರೂಪಾಯಿ
ಹಾ ನಂದ ಎ ತ್ ಆದ್ಮೇಲೆ ಐದ್ ಸೆವೆಂತ್ ಆದ್ಮೇಲೆ ಐದ್
ನಾನ ಫಿಫ್ತ್ ಆದ್ಮೇಲೆ ಐದ
ಹ್ಮ ಹ್ಮ್
ಆಗಾ ಐದ್ ರೂಪಾಯಿ ಕೊಡ್ತಿದ್ರ ಸ್ವಲ್ಪ.